ಅಲೋ ಯಾರು ಹೇಳು ರಿಷ ಹ ರಿಷ
ತಟಕ್ಕಪ್ಪುದು ಸಾರಿ ಸರಿ ಸರ್
ಸಕಾಪುರ್ ಅರೀಷಾ ಈ ಕೂನ ಸಿಗಲ್ಿ ಯ ಆದ ನಿಮ್ ಫ್ರೆಂಡ್ಸ್ ಹೇಳ ಯಾರ ನಿಮ ಫ್ರೆಂಡ್ಸ್ ನಿ ಜೊತೆ ಬರ್ತಿದ್ರಲ್ಲ
ಸರ್ ಅವನು ಮಹೇಶು ಅವನು
ಅದ
ಅ ಗ್ರ ಸರ್
ಹ ಅವದ ಅರಿಶಿನ
ಹಾ ಹರೀಶ್ ಟಕಪರ್ ಸರ್
ಹ ಹೇಳಪ್ಪಾ ಏನಾಗಿತ್ತು
ಸರ್ ಆರಾಮೇನ್ರಿ
ಆರಾಮ ರೀ ನೀವು
ನಾವನ್ ಆರಾಮ್ ನೋಡ್ರಿ ಸರ್ ಊಟ
ಊಟ ಹಾಗಿದೆ ನಿಮ್ದು
ಆಯ್ತ್ರಿ ಸರ್ ಅದ್ರ ಡಿಗ್ರಿ ಅಡ್ಮಿಷನ್ ಮಾಡದಿತ್ರಿ ಸರ್
ಡಿಗ್ರಿ ಏನ್ ಪಿ ಯು ಕಂಪ್ಲೀಟ್ ಆಯ್ತಾ
ಹಾ ಪ್ಯೋರ್ ಕಂಪ್ಯೂಟೈಸರ್ ಸರ್
ಹೌದಾ ಎಷ್ಟಐತ ಪರ್ಸೆಂಟೇಜ್
ಸರ್ ಏ್ಟ ನೈನ್ ಆಗ್ಯಾದರಿ ಸರ್
ಹೌದಾ ಚಲೋನೇ ಆಗ್ಯದಲ್ಲ
ಉನಿ ಸರ್ ಅದಕ್ಕೆ ಕೇಳಮ್ಮಂತ ಫೋನ್ ಮಾಡಿದೀರಿ ಸರ್ ನಿಮ್ಗ
ಹೌದೌದ ಈಗ ಯಾರ ನೀ ಒಬ್ಬನಿದೆ ಏನ್ ಫ್ರೆಂಡ್ಸ್ ಯಾರ ನಿಮ ಜೊತೆ ಹಂ ಅಡ್ಮಿನ್ ಮಾಡಕ್
ಸರ್ ಇನ್ನೊಬ್ರ ಇಬ್ರ ಅವ್ರೇ ಅವ್ರನು ಒಬ್ರು ಸೆವೆಂಟಿ ನೈನ್ ಐತ್ರಿವಾಗ ಮುಂದು ಸೆವೆಂಟ ಟೂ ಐತ್ರಿ
ಹಾ ಹಾ ಹಾ ಹ
ಹ ನಂದ್ ಏಯಟಿ ನೈನ್ ರೀ ಸರ್ ಅದಕ್ಕೋಸ್ಸರ ಮಾಡಿದೀವ್ರೀ
ಅ ಈಗ ಅದು ಎಷ್ಟು ಇಯರ್ಸ್ ಇರ್ತದ ಮ ಏನು ಅದ್ರ ಬಗ್ಗೆ ಏನನ್ ಗೊತ್ತದನಾ
ಗೊತ್ತಲ್ರಿ ಸರ್ ಅದ್ಕ್ಕೆ ನಿಮ್ ಕೇಳ್ಬೇಕು ಮಾಹಿತಿ ತಗೋಬೇಕಂತ ನೀಂಗ್ ಮಾಡಿವ್ರಿ ಸೊ
ಹೌದೌದು ಎಲ್ಲಂದು ಈ ಈಗ ಮೂರ್ ವರ್ಷ ಇರ್ತದ
ಹಾ ರ
ಮೂರ್ ವರ್ಷದಾಗ ಈಗ ಒಂದ್ ವರ್ಷ ಗಿ ಎರಡ್ ಸಾಯ್ ಬರ್ತಾವಪ್ಪಾ ಆರ್ ಆರ್ ಆರ್ ತಿಂಗಗಳಗ ಒಮ್ಮಿ ಒಂದ್ ಸಮ್ ವರ್ಷದಾಗ ಎರಡ್ ಸಮ್ ಬರ್ತಾವ ಅದು ಫೀಸ್ ಹಣ ಈಗ ಫಸ್ಟ್ ಅಮೌಂಟ್ ಕಟ್ಟಬೇಕಾದ್ರೆ ಕಾಲೇಜ್ ಫೀಸ್ ಮೂರವರೆ ಸಾವಿರ ಆ ಮ ಬೇರೆ ಬೇರೆ ಕಡೆಗ ನಾಕ್ಸ ಇರೋ ನಾವವು
ಹಾ ರೀ ಸರ್
ಈ ತರ ಫಸ್ಟ್ ಅಡ್ಮಿಷನ್ ಫೀಸ್
ಹಾ ರೀ ಸರ್
ಈಗ ನೀ ಅಡ್ಮಿಷನ್ ಮಾಡಿದ್ಮೇಲ ಮ ಅದ್ರಾಗ ನಿನ್ಗ ಸಬ್ಜೆಕ್ಟ್ ಕೇಳ್ತಾರ ನೀ ಯಾವನ ಈಗ ಬೇಕಾಗಿದ್ದು ಈ ತರ ಸಬ್ಜೆಕ್ಟ್ ಅಂದ್ರೆ
ಹಾ ರೀ ಸರ್ ಹಾ ರೀ
ಆಪ್್ನಲ್ ನನ್ಗ್ ಬೇಕಾಗಿದ್ದು ಯಾವ ಕನ್ನಡ ಪಫಸ್ಟ್ ಕನ್ನಡ ಇಂಗ್ಲಿಷ್ ಮತ್ತ ಪೊಲಿಟಿಕಲ್ ಆರ್ಟ್ಸ್ ಇಲ್ ನೀನ್
ಹ್ಮ ಆಡ್ಸು ಸರ್
ಹಾ ಕನ್ನಡ ಇಂಗ್ಲಿೀಷು ಹ ಪೊಲಿಟಿಕಲ್ ಮತ್ತ ಹಿಸ್ಟ್ರಿ ಸೋಶಿಯಾಲಜಿ ಹ ಇವೆಲ್ಲಾ ಈಗ ಪಿು ನಿ್ ಪಿ ಯು ಹಂಗ ಇದು ಸಬ್ಜೆಕ್ಟ್ ಅದೇ ತರ ಇರುತ್ತೆ
ಹ್ಮ ರೀ ಸರ್
ನೀ ಅದ್ರಾಗ ಮತ್ತತ್ ಏನ ಬೇರೆ ಸಬ್ಜೆಕ್ಟ್ ಬೇಕೈತ್ ನನಗ್ ಹಫ್ ಹಾಫ್ ನಲ್ ಬೇಕಾಗಿತ್ತಪ್ಪ ಅಂದ್ರ ನಿನ್ ಆಫ್ನ ಮತ್ತ ಅದ್ರಲ್ಲ
ಹಾ ರಸಾ
ಈಗ ಫಸ್ಟ್ ಇಯರ್ ಆರ್ ಸಬ್ಜೆಕ್ಟ್ ಅವು ನೀ ಆಫ್ ನಲ್ ತಗೊಂಡು ಎರಡ್ ಬರ್ತಾವ
ಆಯ್ ಸು
ಅದ್ರೆ ಮತ್ತ ಓಯ್ ಸಬ್ಜೆಕ್ಟ್ ಅಂತ ಒಂದು ಬರ್ತದ
ಹ ರೀಸ
ಜನರಲ್ ನಾಲೆಜ್ ಬಗ್ಗೆ ಈಗ ಅವರೇ ಒಂದು ಸಬ್ಜೆಕ್ಟ್ ಕೊಡ್ತಾರೆ ಈ ತರ ಜನರಲ್ ನಾಲೆಡ್ಜ್ ಅಂತ ಅಂದ್ರೆ ಎಲ್ಲ ಎ ಎಷ್ಟು ಎಂಟು ಸಬ್ಜೆಕ್ಟ್ ಏನ ಆತ ನಿಮ್ಗ ಸ್ಟ್ ಸೆಮಿಗೆ ಸಜೆಕ್ ಅಥವಾ ಮತ್ತ ಅದ್ರಾಗ ಈ ವರ್ಸ ಈಗ ಈ ಫಸ್ಟ್ ಟೈಮಿಗೆ ಕಂಪ್ಲೀಟ್ ಮಾಡಿದೆ ಫಸ್ಟ್ ಸೆಮಿ ಆಮೇಲೆ ಸೆಕೆಂಡ್ ಸೆಮಿ ಆಯ್ತು ಆರ್ ಬರ್ತಾವ ಹಂಗೆ ಈಗ ಹಂಗೆ ಸಬ್ಜೆಕ್ಟ್ ಈಗ ಪೂರಾ ಕಂಪ್ಲೀಟ್ ಹಂಗೆ ಒಂದೊಂದು ಸ್ಟೆಮ್ ಕಂಪ್ಲೀಟ್ ಮಾಡಿದಪ್ಪ ಅಂದ್ರೆ ಹ ಮತ್ತ್ ಬರ್ಬಾರ್ದ ಕಮ್ಮಿ ಆಗ್ತವ ಹ ಸಬ್ಜೆಕ್ಟ್ ಸಬ್ಜೆಕ್ಟ್ ಕಮ್ಮಿ ಆಗ್ತವ ಈ ಫಸ್ಟ್ ಕಾಲೇಜ್ ಫೀಸ್ ಬಂದ್ಬಿಟ್ಟು ಮೂರ್ವರಿ ನಾಕ್ ಸಾವಿರ ಇತಕದ ಮತ್ತ ಆರ್ ಆರ್ ತಿಂಗಳ ಇಲ್ಲ ಒಂದ್ ವೀಕ್ಿನ ಹಿಂದೆ ಮುಂದೆರಾಗಿ ಎಕ್ಸಾಮ್ ಫೀಸ್ ಬರ್ತದಪ್ಪಾ ನಿಮ್ಗ
ಹಾ ರೀ ಸರ್
ಎಕ್ಸಾಮ ೇಸ್್ ಕಟ್ಬೇಕು ಅವಾಗ ಅದು ಹದ್ಿನೈದುನೂರು ಅದೇ ಹ್ಮ್ ಅದು ಹದ್ಿನೈದುನೂರ ಹ್ಮ್ ಅಷ್ಟ ಅದ ಈಗ ಅದಾದ್ಮೇಲೆ ಈಗ ಸಬ್ಜೆಕ್ಟ್ ಅವೆಲ್ಲಾ ಇರ್ತಾವ ಈ ತರ ಅದ್ ನೋಡಪ್ಪ
ಸ ಅದೇ ಯಾವ್ ಕಾಲೇಜ್ ಬೆಸ್ ಆರಿ ಸರ್ ಯಾವ್ ಕಾಲೇಜ್ ಇಲ್ಲ
ನೀ ಇಲ್ಲಿ ಯ ನಮಷಾಪೂರು ಮ ತುಂಬಾಳ ಬಾಳ ಗೌರ್ಮೆಂಟ್ ಅವ ಪ್ರವೇಟ್ ನ ನೀ ಯಾವಾಗ್ ನೋಡ್ಬೇಕ ಅಂದಕಿ
ಸೊಲ್ ಪ್ರೈವೇಟ್ ನ್ ನೋಡಿದ್ರ ಚಲೋ ಇರ್ತತಿ
ನೋಡಪ್ಪ ವಿಸೆ ಜೊತೆ ಅವ ಗೋಕಲ್ಲ ಅವ ದೇಶಮುಕ್ಕಾವ ಹ ಬಾಳ ಅವ
ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ ಯಾವ್ದ್ ಚಲೋ ಸರ್ ನಮ್ಮಂತ ಸ್ಟೂಡೆಂಟ್ಗಳಿಗೆ
ಇ ಪಹಲೆ ಅ ಫ್ರೆಂಡ್ ಒಬ್ಬ ಅವ್ನ್ ಕಾಲೇಜ್ನ ಚಲದಾ ಅಮನನು ಒಂದ್ಸ ನಾವೆಲ್ಲ ಕಾಲ್ ಮಾಡಿ ಕೇಳ ಇತ್ತನ ಈ ತರ ನಮ ಸ್ಟೂಡೆಂಟ್ ಇದನ್ೀ ಸ್ವಲ್ಪ ಅಡ್ಮಿಷನ್ ಬೇಕಂತತ್್ರ ನಮ್ಮ ಇಲ್ಲಿ ಇ ಇ ಟಕಪೂರ್ ಅಂತ ಅವಡದ ಬೇಕಾಗಿತ್ತು ಒಂದ್ ಸ್ವಲ್ಪ ಅಡ್ಮಿಷನ್ ಮಾಡ್ತಾ ಅಂತ ಡಿಗ್ರಿ ಅಂತಂದ್ರ ನಾನ ಅಲ್ಲ ಸರಿಗೆಲ್ಲಾ ಕೇಳಗ ನಾನು ಹೇಳ್ತೀನಿ
ಹರಿ ಸ
ಈಗ ಹೆಂಗ ನೀ ಮಾಡ್ತೀ ಅಂತ ಅಂದ್ರ ಹೇಳ್ತೀನಿ ನಾನು ಸರಿ
ಸರ್ ಮಾಡ್ತೇನ್ೀ ಅದಕ್ಕೆ ಫೋನ್ ಮಾಡೇನ್ರಿ ಸರ್ ನಿಮ್ ಕೇಳ್ಬೇಕಕ್ ಯಾವ್ದ್ ಒಳ್ಳೆ ಕಾಲೇಜ್ ಇದ್ರು ಯಾವ್ದ್ ಒಳ್ಳೆ ಇದ ಇದ್ರರು ಮಡಗ್ರಿ ಮಾಡ್ಬೇಕಂತ ನಿಮು ಫೋನ್ ಮಾಡಾರಂತೆ ಹ್ಮ್ ಹ ಅದು ಪ್ರವೇಟ್ ಆದ್ರ ಪರ್ ಇನ್ನೊಂದ್ ಐದ ಸಾವಿರ ಹದ್ ರೂಪಾಯಿ ಹೇಳರಿಿ ಸರ್ ಅದಕೋಸ್್ರರ ಒಳ್ಳೆ ಕಾಲೇಜ್ ಇರ್ಬ ಸ್ವಲ್ಪ ಅದ್ಕೋಸ್ರ ಸರ್ ಹಸ್ಟಲ್ ಗಟ್ ಆ ಏನ್ ಸಿಕ್ತಾರೆ ಇಂಟ್ರೆಟ್ ಸ
ಹಾ ಸೀತಾಪ್ ಈಗ ನೀವು ಈಗ ಒಂದ್ ವರ್ಷ ಮಾಡಿದ ಅಂತೇಳ್ಕ ನೀನು
ಹೌ ಸರ್
ಸ ಮಾಡಿದ್ಳೆ ಅದ್ರಾಗ ಮತ್ತನ್ ಯು ಸಿ ಎಂ ಸಿ ಅಂತ ಒಂದು ಐಡಿ ಇರ್ತದ ಅದ್ರಾಗ ಎಲ್ಲ ಟೈಮ್ದು ಎಲ್ಲಾ ಜೀವನಾನೇ ಅದ್ರಾಗ ಎಲ್ಲಾ ಲಾಗಿನ್ ಮಾಡಿಸಂದು ನಿಮ್ದ ಏನು ಮಾರ್ಸ್ ಕಾರ್ಡ್ ಮತ್ತೆಲ್ಲಾ ಅಮೌಂಟ್ ಯಾವಾವ ಕಾಲರ್ಶಿಪ್ ಪೈಕಿದ ಅದು ಎಲ್ಲಟು ಟೋಟಲ್ ಎಲ್ಲಾಟ್ಟ ಅದ್ರಾಗ ತೋರ್ತದ
ಹೌದ ಹ
ಆ ತರ ನಮ್ ಫಸ್ಟ್ ಒಂದು ಲಾಗಿನ್ ತೋ್ತಿ ನಿಮ್ದ ಎಲ್ಲ ಡಾಕ್ಯುಮೆಂಟ್ಸ್
ಹೌರರಿ ಸರ್ ಹಗ್ರಿ
ಮೆಂಟ್ಸ್ ಏನಪ್ಪ ಅಂದ್ರೆ ಆದರ ಕಾರ್ಡ್ ಇನ್ಕಮ ಕಾಸ್ಟ್ ರೇಷನ್ ಕಾರ್ಡ್ ಪ್ಯುಮಾರ್ಸ್ ಕಾರ್ಡ್
ಹೂ
ಮಾರ್ಸ್ ಕಾರ್ಡ್ ಮತ್ತ ನಿಮ್ ಫೋಟ ತ ಈವೆಲ್ಲ ಡಾಕ ಮೆಂಟ್ಸ್ ಬೇಕಾದ ಅಡ್ಮಿಷನ್ಗೆ
ಹ ರೀ ಸರ್
ಹ ಇವೆಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡ
ಸ ಒಂದ್ಸರಿ ಆಮೇಲ್ ರೀ ಇದೇ ನಂಬರ್ ಏನ್ ಮಾಡ ರೀ ಆಮೇಲೆ ಸ್ವಲ್ಪ ವಾಟ್ಸಪ್ ಪ್ನೆ ಬರ್ದಾಗಬಿಡ್ರಿ ಸರ್ ಯಾವ ಪ್ರೂಫ್ ಏನೇನ್ ಬೇಕ್ರೀ ಎಲ್ಲ ಬರ್ದ ಏನಂದ್ರೆ ಫೋನಾಗ ಗೊತ್ತಾಗಲ್ಲಲ್ರರಿ ಅಂತಪ್ಪ್ರೀಯಪ್ಕ ಬರ್ದಕಿ ಅಂದ್ರ ಎಲ್ಲ ಜೆರಾಕಸ್ ಮಾಡಕುಂದ ಎಲ್ಲ ಇಟ್ಕೊಂಡ್ ಬಿಡ್ತನ ಸರ್ ತೊಂಬತ್ಲ್ರಿ ಬರುವಾಗ ಮಸ್ಕಾಡ ಎಲ್ಲಾರಿ ಹ್ಮ್ ಅದುಕ
ಇ ಹಾಕ್ಂತ ನ ಎಲ್ಲ ಈಗ ಈಗ ಮತ್ತ ಈಗ ಒಂದ್ ವರ್ಷ ನಿಂದು ಸಮ ಒ ಸೇಮ ಮುಗಿತ ಒಂದ್ಸಮಿನಗಾ ಏನನ ಅಪ್ಪಿ ತಪ್ಪಿ ಪೇಪರ್ ಬ್ಯಾಕ್ಗಿತ್ತು ಒಂದು ಎಲ್ಲ ಎರಡು ಬ್ಯಾಕ್ ಆಗಿದ್ದ ಅಂದ್ರೆ ಪೇಪರ್ ನೀ ಹಂಗೆ ಮತ್ತ ಕಂಟಿನ್ಯೂ ಮಾಡ್ಬಹುದು ಮುಂದ ಎರಡನೇ ಸೇಮ್ ಓದಬಹದು ಮೂರನೇ ಸೇಮ್ ಓದ್ಬಹುದು ಅವುಏನದ ಮತ್ತ ಹ್ಮ ಎಕ್ಸ್ ಎಕ್ಸಾಮ್ ಡೇಟ್ ಬಿಡ್ತಾರಲ್ಲ ಅವಾಗ್ಬ ಬಿಟ್ಟಾಗ ಏನದ ಮತ್ತ ನೀ ಪೇಪರ್ ಈ ಸೆಮಿನಾಗ ಹೋಯದ್ರೆ ಸರ್ ಕಟ್ಬೇಕಿತ್ತು ನಾನು ಅಂತಂದ ಮತ್ತ ಕಟ್ಬಹದು ಹ ಅವಾಗೇಏನದ ನೀನ್ ಆ ಸೆಮಿಂದ ಎಕ್ಸಾಮ್ ಬರಬಹುದು ಈ ಸೆಮಿಂದಿನ ಎಕ್ಸಾಮ್ ಬರೀ ಬಹುದ
ಎರಡ ಸೆಮದ ಬರಿಬಹುದ ಸರ
ಪಿ ಯ ಪಿ ಯು ಹೆಂಗ ಈಗ ಪೇಪರ್ ಬರದಿ ಒಂದ್ ಎಳಕ್ ಏನಾನ ಪೇಪರ್ ಹೋಯ್ತಪ್ಪ ಅಂದ್ರ ಮತ್ತ ಇನ್ನೊಂದ್ ಸರಿಗೆ ಪೇ ಪ್ರಬಂಧಗಳು ಬರಬೇಕೆ ಇಲ್ಲ ಇಲ್ಲ ಇಲ್ಲ ರಲ್ಲ ನಿಮ್ಮ ಕಂಟಿನ್ಯೂ ಮಾಡಿತ್ತೆ ಬರಬಹದ
ಕಂಟಿನ್ಯೂ ಮಾಡಿ ಮತ್ತೆ ಬರ್ಬೋದೇನ್ರ ಸರ್
ಅದು
ಹ್ಮ ಹೌದ್ರೀ
ಹಾ ಈ ತರ ಸಬ್ಜೆಕ್ಟ್ ಇವೆಲ್ಲಾ ಇರ್ತಾವ ಇನ್ಫ್ಲನ್ಸ್ ಗಳನ ಏನ ಇ ಎಲ್ಲಾ ಆಡ್ಸ್ಯಾರ ಏನ ಬಿಕಾಮ್ ಅದ ಏನಾನ
ಒಬ್ಬ ಬಿಕಮ್ಮ ಒಬ್ಬ ಬಿಕಮ್ಮ್ರೀ ಒಬ್ ಕಾಮಸ್ಾರ್ರಿ ನಾನು ಉಂಟಿ ಹ ರೀ
ಅವ್ರ ಯಾವರು ನಿಮೂರ
ಎ ಬಬರ ಟಕ ಪರ ಅವರು ಹೆಂಗಗ ಅವ
ಹೌದಾ
ಮೂರು
ಆಯ್ತಾಯ್ತ ಏನ ಊಟ ಗಿಟ ಆಗ್ಯದ
ಹಾಗದ್ ನೋಡ್ರಿ ಸರ್ ಅದೇ ರೀ ಅದಕ್ಕೆ ಮಾಡ ಕೇಳಕ್ ಕ ಕಾಲೇಜ ಅಂದ ಮಾಡಕ್ ನೀವು ಪರಿಚಯ ಇದಲ್ ಮುಂ ರಿ ಅದಗೆ ಸ ೋನ್ಡಿತಾರಲ್ರರಿ ಸಾರ್ ಅಂತ ಮಾಡ್ದಂಗ್ರೀ ನ ನಂಬರ್ ಐತ್ರಿ
ಹಾ ಹೌದೌದು
ಈ ತರ ಇಲ್ವಾ ನೋಡೋಣ ಮತ್ತೆ ಅ
ಇಲ್ಲ ನವು್ ಈಗ ತುಂಬಾ ಜನ ಆರ್ಪ ಸ್ಟೂಡೆಂಟ್ಗಳನ್ನ ನಿಂದೆ ಅಂತ ನಮ್ ಜ
ಅದ ಅದಕ್ಕೋಸರಿ ಸರ್ ಅದಕ್ಕೊಸರಿ ನಾನ್ ಅದೇ ಡೌಟ್ನ್ಯಾಗ ಮಾಡಿದ್ರಿ ಸರ್ ಫೋ ಹಡಿತಾರೆ ಎಲ್ಲ ಹ ಅಂತ
ಹ್ಮ ಹೌದೌದೌದೌದು್ ಮತ್ತೆ ಏನ ಯಕಡೆಗ ಈಗ ಹೆಂಗ ನಡ್ ಡಿಗ್ರಿ ಮುಗಸಿ ಏನೋ ಎಲ್ಲೇನೋ ಹೋಗ್ಬೇಕಾ
ಸ ಅದೇರಿ ಡಿಗ್ರಿಗ್ರಿ ಮುದ್ಮೇಾಲ ಸ್ವಲ್ಪ ಪರ್ಸಂಟೇಜ್ ಎಲ್ಲ ನೋಡ್ಕ್ ಆ್ಮೇಲೆ ಸ್ವಲ್ಪ ಮಾಡ್ಬೇಕಂತ್ರ ಅವಾಗ ನೋಡಮ ಸರ್ ಬಿ ಎಡಿ ಎಮ್ ಎಸ್ ಎಮ್ ಹೋದ್ರ ಸಾ
ಹೌದೌದುೌ ಅಲ್ಲ ಈ ತರ ಇರ್ತ ಸಬ್ಜೆಕ್ಟ್ ಮ ಸರಿ ನ ಇನ್ನೊಬ್ಬ ಫ್ರೆಂಡ್ನಾ ಅವ್ನಿಗೆ ಫೋನ್ ಹಚ್ಚಿ ಒಂದ್ಸರಿ ಕೇಳಿ ಇಲ್ಲಟ್ಟ ಡಿೀಟೇಲ್ ಈ ತರ ನಮ್ ಸ್ಟೂಡೆಂಟ್ ಅಂದ್ರೆ ಪರ್ಸೆಟೇಜ್ ಚಲೋ ತೆಗ್ದಾನ ಒಳ್ಳೆ ಹುಡುಗಾನ ಅಂತಂದ್ರ ನಾ ಯಾವ ಎಲ್ಲ ಏಳ್ಗೆಸಂದು ಕೇಳ್ತೀನ ಸರಿ ಗೀಮ ಅಲ್ಲಿ ಏನಾನ ಆಗ ಏನ ಅಂದ್ರಪ್ಪ ಅಂದ್ರೆ ಇಲ್ಲಿ ನಂಬಳಿ ಅಡ್ಮಿಷನ್ ಮಾಡಕೈತಿತಿ ಹಾ ಅದಾವತ್ಪ್ಪ ಅದಾವ್ ಇಲ್ಲಿ ಈಗ ನಮ್ ಕಾಲೇಜ್ ಯಾರ್ತನ ಅದ ಈ ನಂಬಲ್ಲಿನ ಎಲ್ಲಾ ಸ್ಟೂಡೆಂಟ್ ಗಳು ಎಲ್ಲಾ ಅಡ್ಮಿಷನ್ ಮಾಡ್ಯಾರ
ಹಾ ರೀ ಹಾ ರ
ಇಲ್ಲ ಎಲ್ಲ ಬಂದ ಕೇಳಿಗೆಸಿಂದ ಇನ್ನೊಂದ್ಸರಿ ನೀ ಯಾವಾಗ ನಾಳೆ ಬರ್ತೆ ನಡ್ದೆ ಬರ್ತೆ
ನಾಳೆ ಬೆಳಿಗ್ಗೆ ಬರ್ತನ ಸರ್
ನಾಳೆ ಬೆಳಗ್ಗೆ ಬರ್ತನೆ
ಹ್ಮ್ ರರಿ ಹಾ
ಸರಿ ನಾ ಏನೊಬ್ಬನಿಗೆ ನಮ್ಮ ಫ್ರೆಂಡ್ಗೆ ಫೋನ್ ಹಚ್ಚಿ ಕೇಳ ಕೇಳಿ ಎಲ್ಲ ಡಾಕ್ಯುಮೆಂಟ್ಸು ಎಲ್ಲಷ್ಟು ನಿಿನಗೇನಾದದು ಇವತ್ತು ಈ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ನಿಿನಗೆಲ್ಲಷ್ಟು ಎಸ್ ಎಮ್ ಎಸ್ ಮಾಡ್ತೀನಿ
ಹ್ಮ ಆಯ್ತ್ರಿೀ ಸರ್ ಮಾಡ್ರಿ ನಾನೇ ಹಾ ರೀ ಸ ಎ ತೆಗ್ದ್ ಇಟ್ಕೊಂತೀನ ನಾನ್ ಮಾಡಿದ್ದನದ್ರೆ ಹ ಸ ಪ್ಲಸ್ ಎಷ್ಟ್ ಆಗ್ತರ ಅಂದ್ರಿ ಸರ್
ಈಗ ಒಂದು ಫಸ್ಟ್ ಸಮ್ಮಿ ಈ ಒಂದ ಎಷ್ಟ ಅಂದ್ರ ಈಗ ನೀಗ ಫಸ್ಟ್ ಟೈಮ್ ಈ ಒಂದ್ ವರ್ಷಗ ಎಷ್ಟ ಅಂದ್ರ ಮೂರ್ ಮೂರವರೆ ಇಲ್ಲಾ ನಾಕಕ್ ಸಾವಿರ ಅದ ಅದೇ ಆ ಷ್ಟಾಗ ಎಷ್ಟ ಅಂದ್ರೆ ಸ್ಟ್ ಸೆ್ ಸೆಕಂಡ್ ಸೆ್ ಎಡ್ ಇರ್ತವಲ್ಲ ಒಂದ ವರ್ದಾಗ ಅವವು ಎಡ್ ಮುಗಿತವಾವ
ಹಾ ರೀ
ಅವಾಗೇಏನದ ಮತ್ತತ್ ನೀನ್ ಇರ್ ಕಟ್ಟಿನಲ್ರರಿ ಅಂತಂದ್ನು ಈ ಎಕ್ಸಾಮ್ಫೀಸ್ ಮಾತ್ರ ಎರಡ್ ಈಗಫಸ್ಟ್ ಸೆಮ್ ಸೆಕಂಡ್ ಸೆಮ್ ಎರಡ್ ಸೆಿನ್ ಕಟ್ಬೇಕು ಹ ಅಡ್ಮಿಷನ್ ಫೀಸ್ ಏನಾದ್ ಒಂದೇ ಸೆಮಿಗೆ ಅಷ್ಟ ಸಿಗತ್ತ ಫಸ್ಟ್ ಒಂದು ವರ್ಷಿ ಅಷ್ಟೇ
ಹ ಒಂದು ದಸಷ್ಟ ಹಾ ರೀ
ಎಕ್ಸಾಮ್ ಫೀಸ್ ಮಾತ್ರ ಎರಡ್ ಸೆಮಿ ಕಟ್ಬೇಕ
ಹೌದ್ರನು
ಮತ್ತು ಮುಂದು ಅದ್ರ ಹೆಂಗಂದ್ರ ಈಗ ಫಸ್ಟ್ ಟೈಮ್ ಮತ್ತ ಥರ್ಡ್ ಸೇಮ್ ಮತ್ತ ಫಿಫತ್ ಸೆಮ್ ಫಿಫತ್ ಸೆಮ್ ಅಂತ ಅಂದ್ರೆ ಈಗ ಇಷ್ಟು ಸೆಮಿಗ ಅದ ಕಟ್ಟಿಯಂತೋ ಆದ್ರೆ ಏನಾದ್ ಸೆಕೆಂಡ್ ಸೇಮ್ ಸೆಕೆಂಡ್ ಸೆಮು ಫೋರ್ತ್ ಸಮ್ಮ್ ಸಿಕ್ಸ್ತ್ ಸಮ್ ಇವೇನದ ಆಮೇಲೆ ಅವಾಗ ಏನಾದ್ರೂ ಎಕ್ಸಾಮ್ ಪಸ್ ಕಟ್ಟಿ ಅಂತ ಹೋಗ್ಬೇಕು
ಹೌದ್ರಿ ಐದೂವರ್ಷ ಹೇಗೆ ಅತೀರ ಹಾಗ್ರಿ ಹ್ಮ ನಾಳೆ ತೊಗ್ ಬರ್ತಾರೆ ಎಲ್ಲ ಬರ್ತನ್ ಸರ್ ಎ ಡಾಕ್ಯುಮೆಂಟ್ಸ್ ಹಾಕರಿ ಆಮೇಲ್ರಿ
ಹ್ಮ ಹಾ ಹಾ
ಎಲ್ಲ ಡಾಕ್ಯುಮೆಂಟ್ಸ್ಏ ಬೇಕಕ್ ಎಲ್ಲ ಹಾಕ್ರಿ ನ ಸಾಯಕಾಲ ಎಲ್ಲ ರೆಡಿ ಮಾಡಿ ಅಕಂದ್ರೆ ಅಮೌಂಟ್ ಇ ಮಾಡ್ತವ ನಾಳೆಬೆಳಗ್ಗೆ ಬರ್ತನಿ ಸರ್ ಇಲ್ಲ ನಾಳೆ ಬಂದ್ರೆ ನಾಳೆ ಬರ್ತನ್ ಸರ್ ನಾಡ್ದ ಬಾಂದ್ರೆ ನಾಡ್ದ ಬರ್ತನ್ ಸರ್
ಅಲ್ಲೆಲ್ಲ ಬಾ ನಾಳೆ ಬಾಪಾ ಹಾ ನಾಳೆ ಬಾ ನಾಳೆ ಎಷ್ಟ ಅಂದ್ರ ನಾವ್ ಮುಂಜಾನನೆ ಒಂದು ಹತ್ತು ಗಂಟೆ ಹತ್ ಗಂಟೆ ಬಾ
ಆಯ್ತ್ ರೀಸ
ಹತ್ತು ಗಂಟೆ ಹಂಗಂಬಾ
ಹಾ ರೀ
ನಾನು ಅವಾಗೆಲ್ಲ ಬಂದಿರ್ತಿವಿ ಅವಾಗೆಲ್ಲಾ ಸರ್ ನಿ ಇರ್ ಇರ್ತ ಎಲ್ಲಾರ ಇರ್ತಾರ ಅವ ನಿಮ್ ಫ್ರೆಂಡ್ಗಳು ನೋಡ್ರಿ ಕೇಳು ಅವ್ರ ಏನಂತಾರ ನಾಳೆ
ಹ ಆಯ್ತ ಸರ್ ಅವ್ರಗ್ ಕೇಳತನ್ ಅವರು ಬಂದ್ರ ಓಕೆ ಬರ್ಲ ನಾನ್ ಬರ್ತೇನ ಸರ್ ಆಯ್ತಾಯ್ತ ಸರ್